ಹಲೋ
ಹಲೋ ಏನ್ ಮಾಡ್ತಾಿದ್ದೀರಾ
ಹಾಂಗೆ ನೋಡಿ ಕುೂತ್ಕೊಂಡಿದ್ದೆ ಸುಮ್ಮ ನೀವ ಏನ್ ಮಾಡ್ತಿದ್ರ
ಸುಮ್ನೆ ಕಂತೀವಿ ಇ ಆಯ್ತಾ
ತೇನುೂ ಇಲ್ಲ ಹ್ದೆ
ನಮ್ದು ಇಲ್ಲ ಮತ್ತೆ ಆರಾಮಲ್ಲ ನಾವುರಾಮ ಮನಲೆಲ್ಲ ಆರಾಮ್ದಾರಾ
ಹಾ ಎಲ್ವಾ ನಲ್ ಹ್ಮ್ ಏನ್ ಮಾಡ್ರ
ನಲ್ಲ ಕ್ರಿಕೆಟ್ ಆಡಕ್ ಆಡಕ್ಕೆ ಹೋಗ್ಬಿ ಇವತ್ತುಳಿಲ್ಲ
ಹೌದಾ
ಹ ನೀವು
ಚಿನ್ನ ಕುತ್ಕೊಂಡ ಇದದೆ ಮೊಬೈಲ್ ಒಡ್ಕ
ಹೌದಾ ಮತ್ತೆ ಎಜುಕೇಶನ್ ಏನ್ ಮಾಡಿದೀರಾ
ಒ ಎಜುಕೇಶನ್ ಬಿ ಬಿ ಎ ಕಂಪ್ಲೀಟ್ ಆಗಿದೆ ನಿ
ನಮ್ದು ಬಿ ಎ ಕಂಪ್ಲೀಟ್ ಆಗಿದೆ
ಹೌದಾ ಮುಂದ ಓ ಓದ್ತಿಲ್ಲ
ದೆ ಬಿ ಎಡ್ ಮಾಡ್ಬೇಕು
ಹ್ಮ
ಅಪ್ಪ ಅಮ್ಮರಾಮಲ್ಲ ಮನೇೆಯಲ್ಲಿ
ಹ ಎಲ್ಲ ಆರದ ನಿಮ್ಮ ಮನೇಲಿ
ಹಾಂ ನಮ್ಮ ಮನೆಯಲ್ಲಿೇರಾಮಿದ್ರೆ
ಹ್ಮ್
ಮತ್ತೆ ಎಷ್ಟು ಜನ ನಿಮ್ಮ ಮಕ್ಕಳು ನೀವು ಎಷ್ಟ ಜನ ಮಕ್ಕಳ ಅಂದ ಬ್ರದರ್ಸ್
ನಾವ್ ಇಬ್ರೇ ನಮ್ ತಮ್ಮ ಅಬ್ಬ ನ
ಅಣ್ಣಾ ಇಲ್ಲವಾ
ಎಡಿಮ
ಹ ಹೌದಾ ನಾವು ನಾವು ಮೂರ್ ಜನ ಬಯಸ
ಹ
ಲಳ್ಳೇಡಿ ಜಿಲ್ಲಾ ಮತ್ತೆ ಇಲ್ಲ ನಿಮ್ದು ಊರು
ನಮ್ಮ ಜೂರು ಹುಬ್ಬಳ್ಳಿ ಡಿಸ್ಟ್ರಿಕ್ ನಿಮ್ಮದು
ಹೌದಾ ನಮ್ದಿ ಈ ಕಡೆ ಯದಗಿದೆ ಯಾದಗಿರಿ ಡಿಸ್ಟ್ರಿಕ್
ಹೌದ
ಅಂತಗ
ಹಾ ಹೌದ ಆಮಲೆ
ಹ ಅವೌ
ಮತ್ತೆ ಆಕ್ಟಿಫಿನ್ ಆಯ್ತ
ಡೆಫಿನೆಟ್ ಎಲ್ಲ ಆಗಾಗಿದೆ ನಿಮ್ದು
ಎಲ್ಲಾಗಿ
ಒೆ ಮ್ಯಾರೇಜ್ ಆಗಿದ್ದೀನಾ
ನಮ್ಗ ಮ್ಯಾರೇಜ್ ಆಗಿದೆ
ಹೌದಾ ಎಷ್ಟು ಇಯರ್ ಆಯ್ತು
ಹಾಗಿತ್ತ್ರೀ
ಕ್ರಿಯರ್ ಐತಾ
ಹಾ
ನಿಜನ
ನಿಮ್ದಾಗಿಲ್ವ
ನಮ್ದು ಇನ್ನುೂ ಮ್ಯಾರೇಜ್ ಆಗಿಲ್ಲ ನಮ್ ಇನ್ನ ಏಜ್ ಮದ್ವೆಯಾಗಿಲ್ಲ ನಮ್ದಾಗಿಲ್ಲ ಮ್ಯಾರೇಜು ಹು ಯಾಕೆ ಗೊತ್ತಲ್ಲ ವಯಸ್ ಕೇಳಿದ್ರೆ
ಗೊತ್ತಾಗುತ್ತೆ
ಮತ್ತೆ ನಿಮ್ದು ಕೇಳಿದ್ರ ವಾಯ್ಸ್ ಆಗೆ ಅನಿಸ್ತಿದೆ ಇವಾಗ ಒ ಏಟಿನ್ ಏಜ್ ಅನ್ನ ಇರೋ ತರ ಕಾಣಿಸತೆ ನಿಮ್ದು
ಇಲ್ಲ
ಹ್ಮ ಅಲ್ಲ ವಯ್ಸ್ ಕೇಳದು
ವಯ್ಸಾ ಹೌದು ಚಿಕ್ಕೋಳೆ ಚಿಕ್ಕ ಏಜ್ ಅಲ್ಲೆ ಮದ್ವೆಯಾಗಿದ್ದು ಅದಕ್ಕೆ
ಚಿಕ್ಕ ಏಜ್ ಅಲ್ಲಿಯಾಗಿದ್ದ ಮತ್ತೆ ನಮಗೂ ಆಗಿದೆ
ಏನು ಇಲ್ಲ ಮೊಬೈಲ್
ಅ ಏನ್ ಕೆಲ್ಸಕ್ಕೆ ಹೋಗ್ತಾರೆ ಅವ್ರೇನು ಏನ್ ಮಾಡ್ತಾರೆ ಜಾಬ್ ಹ ಏನು ಹೌದ ಅಲೋ ಕೇಳಿಸ್ತಾಇದಿಯ
ಯೋ
ನ ಕೇಳಸ್ತಾ ಇದ್ಯಾ
ಹಾ ಕೇಳಸ್ತೇನೆ
ಕೇಳ್ದೆ ಹಲೋ ಹಲೋ
ಹಲೋ
ಕೇಳಿಸ್ತಿದಿಯ
ಹ ಕೇಳಿಸ್ತಿದೆ
ಹಾ ಏನಾದ್ರ ಜಾಬ್ ಮಾಡಿದಿರ ಜಾಬ್ ಮಾಡ್ತಾ ಇದ್ದೀರಾ ಅಂತ ಕೇಳ್ದೆ
ಹ್ಮೂ ಇಲ್ಲ
ಎಣ್ಣೆ ಇಲ್ಲಾ ನಾವು ಜಾಬ್ ಮನೇಲಿ ಅಗ್ರಿಕಲ್ಚರ್
ಹ್ಮ ನಿಮ್ದ ಯಾವ್ ಡಿಸ್ಟ್ರಿಕ್ಟ್ ಅಂದೆ
ನಮ್ದು ಯಾದಗಿರಿ ಡಿಸ್ಟ್ರಿಕ್ಟು ಸೂದ್ಪುರ್ ತಾಲೂಕು ನಿಮ್ದು
ಹುಬ್ಬಳ್ಳಿ ಡಿಸ್ಟ್ರಿಕ್
ಹಂಗೆ
ಮತ್ತೆ
ಮತ್ತೆ ನಾವ ಎಲ್ಲಾ ನಿಮ್ ಫೆಂಡ್ಸ್ ಎಲ್ಲ ಆರಾಮ್ ಇದಾರಲ್ಲ
ಹಾ ಎಲ್ಲ ಆರಾಮ್ ಇದಾರೆ
ನನ್ ಕೋಚ ಹೋಗಿದಿರ ನೀವು
ಹಾ
ಕೋಚಿಂಗ್ ಹೋಗಿದ್ರ ಅಂತ ಕೇಳ್ದೆ
ಎಲ್ಲು ಹೋಗ್ ಇಲ್ಲ
ಇಲ್ಲಿಗಲ
ಎಲ್ಲ ಇಲ್ಲ ಡಿಗ್ರಿ ಒಂದು ಕಂಪ್ಲೀಟ್ ಮಾಡಿದರು ಎಲ್ಲಿ ಬೇಗ ಮದುವೆ ಮಾಡ್ತೀರಾ ಅಂತ ಹೇಳಿದ್ರು ಅಂತ ಮದುವೆ ಮಾಡಕಳಿಸಿಿ
ಯಾರು ನಿಮ್ಮ ಮಾನ್ ಮಾಡ್ಕೊಂಡ್ರಾ.
ಇಲ್ಲ ಹೊರಗಡೆ.
ಹೌದ ಏನ್ ಮಾಡ್ತಾರೆ ಹಸ್ಬೆಂಡ್ ಅವರ್
ನಮ್ಮ್ ಹಸ್ಬೆಂಡ್ ಇಂಜಿನಿಯರ್ ಅದಾರ.
ಇಂಜಿನಿಯರಿಂಗಾ
ಹ್ಮ್
ಹ್ಮ- ಹ್ಮ್ ನೀವು ಮಾಡ್ಬೇಕಲ್ಲ ಕಂಟಿನ್ಯೂ ಅಲ್ಲಿದ್ರೆ.
ಮಾಡ್ಬೇಕು ಅನ್ಡಿ ಹೌದು ಓಕೆ ಅಮೌಂಟ್ ಎಲ್ಲ ಸಾಾವ ಬೇಕಲ್ಲ ಎಮ್ ಬಿ ಎ ಮಾಡ್ಬೇಕು ಅಂದ್ಕೊಂಡಿ. ಎರಡು ಮೂರು ಲಕ್ಷ ಕೇಳಿದರು.
ಅದಕ್ಕೆ ಬಿಟ್ಬಿಟ್ರಾ.
ಅದ್ಕ್ಕೆ ಎರಡ್ ಮೂರ್ ಲಕ್ಷದಲ್ಲೇ ನಿನ್ ಮದನೇ ಆಗುತ್ತೆ ಅಂದ್ರೆ ಮನೇಯಲ್ಲಿ ಸುಮ್ಮ್ನೆ ಅದ್ಕ್ ಮದ ಹ್ಮ್
ಹೌದ್ ಖರ್ಚ ಬಗೀತನ್ವಾ
ಹ
ಅದ್ಕ ಮದುವವೆ ಆಗಬಿಟ್ರಮ್ಮ.
ಹೌ
ಹೇಳಿ ನಿಮ್ ಹಸ್ಬೆಂಡ್ಗೆ ಓದಿಸ್ತಾರೆ ಅವ್ರು ಇಂಜಿನಿಯರಿಂಗ್ ಅ ಸುಮ್ನೆನಾ.
ಅದು ಸ್ತರ ಆ- ಆದಂದ್ರೆ ಅತ್ತೆ ಮಾವೆಲ್ಲ ಕೇಳ್ಬೇಕಲ್ಲ ಮನೆಯಲ್ಲಿ ಮಾಡೋರ್ ಬೇಕಲ್ಲ ಕೆಲ್ಸ ಎಲ್ಲ.
ಆಯ
ವಯಸಾದ್ರೂ ಇದ್ರ ಹಾ- ಮತ್ತೆಮ್ಮೆಲ್ಲ ವಯಸ್ಸ ಹೊರ್ತಾರೆ ಬಿ ಪಿ ಶುಗರ್ ಪಷೆಂಟ್ ಅವ್ರಲ್ಲ ನಡ್ಕೋಬೇಕಲ್ಲ ಮನಿ
ಬೇಕ ಮತ್ತೆ ಹೊಲ ಇದೆ ನಿಮ್ದು ಹೊಲ ಹೊಲ
ಎಲ ಇದೆ ಹಾಂ ನಮ್ಮ ಅವರು ಹೊಲ್ದಾರೆ ಕೆಲಸ ಮಾಡೋದು.
ಹೌದಾ
ಹ್ಮ್ -ಮಳೆ ಒಂದಾಗಿಲ್ಲ ನೀರು ಬರ್ತಿಲ್ಲ ಊರಲ್ಲಿ ಬೋರ್ ಎಲ್ಲಾನೇ ಇರ್ಲ್ಲ ಮಳೆನಿಲ್ಲ ಬಿಸಿಲು ಎಲ್ಲಾ ಬೆಳೆ ಇಲ್ಲ ಏನಿಲ್ಲ.
ಏನಿಲ್ಲ ನಮ್ ಕಡೆನ ಹಾಗೇ ಬಿಟ್ಟಿದೆ ಮೋಡ್ ಆಗ್ತಿದೆ ಬಟ್ ಮಳೆ ಮರ್ತಾ ಬರ್ತಾ ಇಲ್ಲ.
ಹ್ಮ್
ನಮ್ನ್ ಮಳೆ ಬರ್ಬೇಕು ಬಟ್ ಬರ್ತಾಲ್ಲ ಏನ್ ಹಕಿರ ಹೊಲ್ಲ್ಲಿ
ಒಲ್ಗೋಂಚಾಳ ಹಾಕಿದ್ದೇವೆ ನೀವೇನಾಗಿದ್ದೀರಾ
ಹಾ- ನಾವು ಕಬ್ಬಕಿದೀವಿ.
ರಬ್ಬಿ -ನೀ -ಜಸ್ತಿವಿ ಕಲ್ಲ.
ಜಾಸ್ತಿ ಬೇಕು ಅದು ಬಾಯಿ ತೋಡ್ಸಿರ್ತವಲ್ಲ.
ಹ್ಮ್ -ಹ್ಮ್ಮ
ಅದಲ್ಲಿ ಬಿಡ್ತೇದೆ.
ಹೌದ
ಹ್ಮ್ -ನಿಮ್ಮ ತಮ್ಮ ಏನ್ ಮಾಡ್ತಾರೆ.
ನಮಗೆ ಕಿರಾಣಿ ಶಾಪ್ ಇದೆ ನಮ್ಮ ತಮ್ಮ ಅಂಗಡಿಯಲ್ಲಿ ಹೋಗ್ತಾನೆ ವರ್ಕ್ ಮಾಡ್ತಾನೆ.
ನಿಮಂದು ಕಿರಣ್ ಶಾಪದ
ಹ್ಮ-
ಸಂತ
ಹಾ ಸ್ವಂತನೇ
ಹ ಮತ್ತೆ ತಮ್ಮನ್ಗೆ ಎಷ್ಟೇ ಏಜ್
ಅವನಿಗೆ ಅವಂದ ಇವಾಗ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಟೂ ಇದೆ ಅವಂದ
ತಮ್ಮಂಗೆ ಟ್ವೆಂಟಿ ಫೈವ್ ಹ್ಮ್ ಹ್ಮ್ಮ ಮತ್ತೆ ಮಳೆಗಾಲ ಇದೆಲ್ಲಮ್ಮ ಮತ್ತ ಯಾಕಡೆ ಟ್ರಿಪ್ ಅಂದ್ರ ಹೋಗ್ಬೇಕಲ್ಲವ. ಹಾ ಹಲೋ
ಏನಾದರು
ಮಳೆಗಾಲ ಇದೆಯಲ್ಲ ಯಾವ ಯಾವ ಕಡೆ ಅದ್ರ ಟ್ರಿಪ್ ಹೋಗ್ಬಾರ್ದು ಅಂತ ಗೇತಾರ್ದ
ನ ಬೆ ನೂಗಿಲ್ಲ
ಅ ಹೋಗಬೇಕತಾನೆ ನಿಮ್ಮ್ ಹಸ್ಬೆಂಡ್ಲೆ ನೀವ್ ಎಲ್ಲೆ ಔಟ್ ಆಫ್ ಕಂಟ್ರಿ ಎಲ್ಲ
ಹ್ಞೂಹೋಗ್ಬೇಕು ನೋಡಬೇಕು ಇನ್ ಮೇಲೆ ಅದೇ ಪ್ಲ್ಯಾನ್ ಮಾಡೋದೆ.
ಇನ್ಮೇಲೆ ಪ್ಲಾನ್ ಮಾಡ್ತಾರ
ಹ್ಮ್
ಮತ್ತೇನು ನೈಟ್ ಊಟಕ್ ನಾವ್ ನಾವ್ ಬಟ್ಟ ಅಲ್ಲಿಂದ ಅಡ್ಡಾಡಿದಿವಿ
ಹತ
ಅಂದ್ರೆ ಇದ ಗೊತ್ತಲ್ಲ ಮುಳ್ಳಯ್ಯನಗಿರಿ ಬೆಟ್ಟ ಗೊತ್ತಲ್ಲ. ಹಲೋ ಅದು ಕೇಳಿಸ್ತಾ ಇದಿಯಾ
ಹಾ ಕೇಳಿಸ್ತಿದೆ.
ನೈಟ್ ಊಟಕ್ಕೆ ಏನ್ ಮಾಡ್ಬೇಕು.
ಅತ್ತಿಮಾವರೇನ್ ಹೇಳ್ತಾರ ಅದ
ಹೌದಾ ಇನ್ನು ನಿಮ ನಿಮ್ಗೆ ಇಷ್ಟ ಬಂದದ ಮಾಡಲ್ಲ ಏನ
ಅತ್ತೆ ಮಾವ್ ಹೇಳಿದ್ ಮಾಡ್ಬೇಕು
ಅವ್ರು ಹೇಳಿದ್ ಮಾಡ್ತಿರಾ ಚಿಕನ್ ಅದು ಮಾಡಕ್ ಬರ್ತತ್
ನೋ ವೆ ವೆಜಿಟೇರಿಯನ್ ಬರತ್ತೆ
ಅವರು ವೆಜಿಟೇರಿಯನ ಹ್ಮ್ ಹ್ಮ್ ಹೌದಾ
ಹಲೋ ಟೀ ಮಾಡಿಲ್ವಾ ಅಂತ ಕೇಳ್ದೆ
ಇನ್ನೇನು ಮಾಡಬೇಕು
ಇನ್ ಮೇಲ್ ಮಾಡ್ತೀರಾ ಮತ್ತೆ
ಹಲೋ
ಹಲೋ ಕೇೇಳಿಸತಾ ಇದ ತಾನೆ ಮಾತಾಡತಾ ಇದಿರಲ್ಲ ಆಕೀಗೆನ ರೊಕ್ಕ ಬರ್ತಾವ ಹ ನಿಮ್ಮ ಹಸ್ಬೆಂಡ್ ಬಂದಿಲ್ಲ ಇನ್ನು ಎಷ್ಟು ಗಂಟೆ ಬರ್ತಾರೆ. ನಿಮ್ಮ ಹಸ್ಬೆಂಡು ಯಾವಾಗ್ ಬರ್ತಾರೆ ಅಂತ ಕೇಳಿದ್ದು
ಇವಗ ಬರ್ತಿದರ ಟೈಮ್ ಆಗೀತೆ ಆಮೇಲೆ ನಾ ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಕಾಲ್ ಮಾಡಬೇಕ ಹಾ
ಇಲ್ಲ ಇನ್ನ ಒಂದ್ ನಿಮಿಷ ಮಾತಾಡಿ ಆಮೇಲೆ ಕಾಲ್ ಮಾಡಿ ಏಕೆ ಬೇಜರ್ ಆಗ್ತದೆಯಾ
ಏನಾಯ್ತು
ಯಾಕ್ ಬೇಜಾರ ಆಗ್ತದೆ ಏನಂತ
ಇಲ್ಲ ಇಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಕರಿತಿದ್ದಾರೆ ಮನೆಯಲ್ಲಿ ಅದಕ್ಕೆ ಹೋಗಬೇಕ.
ಮನೇಲಿ ಕಟ್ಟ ಇದ್ದಾರಾ?
ಹೂ
ತಡಿ ಹೋಗುವಂತೆ ಒಂದ್ ಐದ್ ನಿಮಿಷ ಆಯ್ತು ಇನ್ನೊ ಒಂದು. ಒಂದು ಒಂದ್ ನಿಮಿಷ ಇದೆ ಮಾತಾಡಿ. ಆ ಮೇಲೆ ನಿಮ್ಗೆ ಅಂತರ ಗೊತ್ತಿದಲ್ಲಾ ನಮ್ಮ ಕಷ್ಟ ಏನಂತ?
ಗೊತ್ತು.
ಹ ಹಾ ಮತ್ತೆ ನಿಮ್ಮ ಪ್ರೆಂಡ್ಸ್ ಆರಾಮ ಅಲ್ಲ.
ನಂದು ಆರಾಮ್ ನಿಮ್ಮ ಪ್ರೆಂಡ್ಸ್?
ಅಯ್ಯ ನಮ್ಮ ಪ್ರೆಂಡ್ಸ್ ಚೆನ್ನಾಗಿದಾರಪ್ಪ. ನಿಮ್ಮ ಫ್ರೆಂಡ ನೇಮ್ ಏನು? ನಿಮ್ಮ ಫ್ರೆಂಡ ನೇಮ್?
ಮಹಾಲಕ್ಷ್ಮಿ ಅಂತ.
ಏನ್ ಬೆಸ್ಟ್ ಫ್ರೆಂಡಾ?
ಹಾ
ಹೌದಾ?
ಹೂ
ಮತ್ತೆ?
ಮತ್ತೇ ಏನ್ ಇಲ್ಲಾ ಆಯ್ತು ಬಿಡಿ ಮತ್ತೆ ಹಚ್ತೀನಿ.
ಏನು ಹಲೋ?
ನಾ ಇದಕ್ ಹಾಕಿನ ನೋಡು ಓಸಿಗೆ ಹಚ್ಚಿನೀ.